ಮತ್ತರ ತಿಮಿಗೆ ಮೇಲೆ ಮೇಲೆ ಫೋನ್ ಮಾಡ್ತಾನೆ ಇದ್ದೀರಲ್ಲ
ಮಾತಾಡ್ರೆ ನಂಗಗೆ ಇರಕ ಆಗತ್ತಾ ಹೇಳಿ ಮತ್ತೆ ನೀವೇ ಅದಕ್ಕೆ ಆ ಮತ್ತಂದ ಮಾಡಡ್ತಾರ ಆ
ಹ ಮತ್ತೇನು
ಏನ್ ಸಂತೋಷವಗಿದೀರ ನಿನ್ ಗಂಡ ಏನಾದ್ರಿವೆ ಸರ್ಪ್ರೈಸ್ ಬಸ್ಕ ಕೊಬತ್ನೆ ಹೆಂಗೆ
ಕುಂದ ಮನಿದ್ ಒಬ್ಳಾ ಇದ್ದಾರೆೆ
ಹ ಅದೇನದು ಅಂಕಿ ಅವ್ರಷ್ಟ
ಹ್ಮ್ ಬೋಲ
ಸುಪ್ ಪ್ರಿಯಾ ಓ ಅವ್ಳ ಅದೇ ಪ್ರಿಯಾ ಅಂತ ಇದ್ದಾಳಲ್ಲ ಅವಳ
ಹ್ಮ್ ಅವಳೇ ಅವಳೇ ಪವನಿ
ಹ್ಮ ಹೇಳಏಿ ಪ್ರಿಯಾ
ಹ್ಮ್ ಹೌದದು ಇರ್ತಾರ್ ಬಿಡಿ
ಸುಪ್ರಿಯಾ ಅಂತ ಇದಿ ಹ್ಮ ಪ್ರಿಯ ಪ್ರಿಯ ಪ್ರಿಯ ಅಂತ ಎಷ್ಟ ಅಂತಾನೇ ಇರ್ತಾಳ್ ಕಣ ಮಾತ್ಲಾಗಿ ಅವ್ರ ಅಮ್ಮ ಅವ ಇನ್ ಕಡ ಚಕ್ಕ ಇರ್ತಾನೆ
ನಮ್ಮ್ ಮನೆ ಪಾಕ್ ತೊಳ ಗಂಡ ಹೆ ಕರಿತಿರ್ತಾರ ಬತ್ತಾ ಬಬ ಬ ಬ ಹ್ಮ
ನಮ್ಮ ಪಕ್ತದಲ್ಲಿ ಇರೋದ ಪ ಪಿಯ ಪ ಸೇರ್ತಾರಾಗಿ ಇವರು ನೋಡ್ಬೇಕು ಇವ್ರ ಬಿಡ್ರಿ ಇವ ಅ್ರ ಏನೋ ಪಿ ಯ ಪಿಯ ಅಂತಾರೆ ಹ ರೋಡ್ಬೇಕಪ್ಪ ಅನೋರು ಅಪ್ಪು ಅಪ್ಪು ಅವ್ರ ಯಾವಐತಿ ಚಂತತ್ಿ ಟ್ವೆಂಟಿ ಫೋರ್ ಹ ಈ ಎಳ ಬಗ ಇರ್ಬೇಕು ಒಬ್ಬು ಒಬ್ಬು ಇ ಇರ್ತಿರ್ಕನ್್ರಿ ಅಪ್ಪನಲ್ಸ ತ ಅ ಕೇಳ್ ಪಪ್ಪು ಊಟ ಮಾಡತ ಪಪ್ಪು ಅಂದ್ರೆ ನಾನ ಎಲ್ಲೋ ಚಿಕ್ಕ ಪಾಪು ಇರ್ಬೇಕ ಅವ್ರ ಪಾಪು ಮತ್ಸರೆ ಎಲ್ಲಾ ಅಷ್ಟ ಇಷ್ಟಕ್ ಸೇರ್ ಯ ವಸಿ ಕುೂತ್ ಿಲ್ಲ ಅನ್ಕಿ ಅವ್ರ ಮನೇಲಿ ಇದ್ರ ಜಾಗ ನಮ್ಮ್ ಮನಕೇ ಬಂದ್ ಬಂದ್ ಬಂದ್ ಬಂದಗತದೆ ಹ ಹ ಒದ್ ನಾನು ಹೋಗ ಅದಕ್ಕೆ ಮಾಡಬರದಿಲ್ಲ ಹ ನಾನನ್ ಹೋಗುವಂಗಗೆನ ಬಿಡುುವಂಗಗೆ ಪಪ್ಪ ಬರ್ಲಿ ಬಿಡ ಬಂದ್ ಕೂತ್ಕೊಂಡ್ ಸುಮ್ ಕೂತ್ಕ ದ ಅದುೂ ಇಲ್ಲ ಪಪ್ಪು ಪಪ್ಪು ಅವರು ಪಿಯ ಪ ಕೈ ಆಮೇಲ್ ನೋಡ್ಬೇಕನ್್ರೀ ನೈಟ್ ಒ ಚಗದ ಆಡ್ತರಿ ಆಡ್ತರಿ ಆಡ್ತರಿ ನಂಗಂತ ಹ ಕೊಡಕಿತ ನಾಾನಂತ ಕಿವಿಗೆಲ್ಲ ಹೇಳ ಬತ್ತಿತ್ರಿ ಮನ ಕಂತೀನಿ ನೀನ್ೇನ್ ಮಾಡದ ಅಂತವಾ ನಮ್ಮ್ ಮನೆಯವರ್ಗೆ ಹೇಳ್ದ ಮನೆ ಚಿನ್ ಮಡ್ಕಳೋಣ ಅಂತ ಹೌೋ ಇೋ ಪಿಯ ಪಿಯಂತರೆಲ್ಲ ಪಿಯ ಯದ ಒಳ್ಳೆ ಅವ್ರ ಜೊತೆ ಇರು ನಿಂಗ್ರ ಟೈಮ್ ಪಾಸ್ ಆಗೆ
ಹ್ಯಪ್ಪಾ ಏನ್ರೀ ಊಟಕ್ ಮಾಡಿದ್ದೀರಾ
ಹ ಅಡ್ಗೆ ಏನು ಮಾಡಿಲ್ಲ ಕಂಡ ಕಲಂಡೀಿನಿ ತಿನ್ಕೊನಿಕತಿ ನಾವ ಒಬ್ಬಳೇತೇನೆ
ಏ ಭಗ ಅಂತ ನಿಮ್ ಗಂಡ ನೋ ಂಗ ಎನ್ ತಂದಿದ್ ಬಟ್ಟೆನಾ
ಹ್ಮ್ ನೀವೇನ್ ಮಾಡೀರಿ
ನಾನು ಚಕ್ಕ ಚಿಕ್ಕ ಮಾಡಡಿದ್ದೀಿ
ಹ್ಮ್ಟಕ್ಕಿಗಬಿಟ್ರಿ ಅದೇದ ಚಿಕನ್ ಟಿಕನ್ ನೀ್ ಅದೆಲ್ಲ ತಿಂತೀರಾ ನಾವು ಓನ್ಲಿ ಪ್ಯೂರ್ ವೆಜ್
ಚಿಕನ್ ತಿಿಕ್ಕಾ ಮಸಾಲ ಹ ತಿಂತೀಿವರಿೀ ಅಾವು
ನನ್ ವೆಜ್ ಎಲ್ಲ ಕೊತ ಮತ್ತೆ ಮಾಡಟನಾ
ಹ ಓನ್ಲಿ ಓನ್ಲಿ ಮತನ್
ಚಿಕನ್ ತಿನ್ಿ ಚಿಕನ್ ತಿನ್ ಚಿಕನ್ ಲಾಲಿಪಾಪ್ ಅಂದಕೊಂಡ್ ಚಿಕನ್ ಲಾಲಿಪಾಪ್ ಬೀ ತಿ ರಂತೆ ನೀವು ಯರ್ ತಿಂತೀರಾ
ಹಏ ಏನು ಈಗನಾವ್ ಕೇಳ್ಸಿಲ್ಲ ಕಂಡ್ರಿ ಅಯ್ಯೋಲ್ಲೋ ಹೊರ್ ತಗ ಮಂದು ಚಿಕನ್ ಲಾಲಿಪಾಪ್ ಅಂದ್ರೆ ಚಿಕನ್ ಲೆಗ್ ಪೀಸ್ ತಿತಿೀವಿ ನಾವು ಲಾಲಿಪಾಪ್ ಅಂದ್ರೆ ಬರೀ ಇನ್ಸ್ಟಾಗ್ರಾಮ್ಾಗ ಅದ ೇನೇನ್ ನೋಡಿ ಕೆಟ್ ಕೆರೆಡ್ದಿದೀರನ್ನಿ
ಹುಷಾ ಪಾಪ ಪಾಪನ ಇತ್ತಲ್ಲ ಅದು ಪಿಯ ಪಿಯ ಅದ್ ಬಂದ ಕೂುದ್ಗ ಬಿಡ್ರಿ ಅದ ಏನೇನ ಸಕಂಡ್ರಿ ಹ ಅದ್ರ ಫೋನಲ್ ಬರಾದಂತವೆ ಬರುತ ಪಿಯ ಪಿಯನ್ನು ಹ ಹ ಸಿನು
ಹ್ಮ ಹ್ಮ ಹ್
ಹ್ಮ್
ಹ ಹ್ಮ ುಡಿ ಬುಡಿ ಮತ್ತೆ
ಹ್ಮ್ ಏನು ಬಿಡ ಏನು ಬಿಡಂಗ ಏನು ಬಿಡಂಗ ಏನ್ ಇಲಾನ ನೀ
ನಮಿಬ್ರು ನೋ ಇಬ್ರು ನಾವ್ ಅಡ್ದ ಡಸ್ತಾರ ಯಾರ
ಹ ಕ ಹೊ ಚಕ್ಕ ಬಿಡಿ ಎಲ್ಲ ಕಂಡ್ರಿ ಹೆಣ್ಮತ್ರ ಬಂದ್ಬಿಟ್ರೆ ನಗ ನಗ ಹಸಿಪಾತೆ ಬಿದ್ದಿರ ತೊಳಿಬೇಕು ಹಓ ನಾಳೆ ಊಗ್ ಬೇರೆ ಹೋಗ್ಬೇಕು ಅದ ಏನ್ ಕತೆ ಏನು
ನಾವವು ಅಷ್ಟೇಲ್ಲಿ ನಾಳೆನೆ ಹೋಗಯ್ತಿದ್ದೀವಿ
ನಾಾನನ್ ನಾಳಿದ್ರದು ಅಲ್ವಾ ಹ್ಮ ನ ಮನೆಯವ್ ನೋಡ್ಕೊಂಡು ಬರೋಣ ಅಂತ ನಿಮ್ಮನೆಯವ್ರ ನೋಡ್ಕೊ ಬರೋಣ ಅಂತ ಹ್ಮ್ ನೋಡ್ ತುಂಬಾ ದಿನ ಆಗೋಯ್ತಲ್ಲ
ನೋಡ್ಕೊ ಬರಪ್ಪಾ ಓ ನಮ್ಮ ಮನೆಯವ್ರನ್ನ ನೋಡ್ಕೊ ಬರ್ಬೇಕಪ್ಪ ನಾನ್ ನೋಡ್ಕೊಂಡು
ಹ್ಮ್
ಮಾತಸ್ಕೊಂಡು ಅವ್ರಗ್ ರಜ ಎಲ್ಲಾ ಕಣ್ರಿ ಹ್ಮ್ ಹಂಗಾಗಿ ನಾನ ಒಬ್ಳೆ ಹೋಗ್ತೇ ನೂರಿಗೆ
ನಾನ್ ನನ್ ಕಜಿನ್ ಬರ್ತನೆೆ ನನ್ ಕಜಿನ್ ಜೊತೆ ಹಗ ಇನ್ನು ಮನೆಯವರು ಮೀಟ್ ಮಾಡ್ಕೊಂಡು ಮನೇೆಯಲ್ಲಿ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನ ಹ್ಮ್ ಹ
ನಾವು ಅದೇ ನನ್ ತಂಗಿದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಕೆ ಸ್ದು ಅದೇ ಒಂದುದ ಏನೇನು ಅಪ್ಲೈ ಮಾಡ್ಬೇಕಂತೆ ಅದಕ್ಕೆ ನೀನೇ ಬಾರ್ತಿಗ್ ರಜಾ ಐತಲ್ಲಾ ಇಬ್ರು ಸೇರ್ ಮಾಡವ ಬಾ ಬಾ ಅಂತ ಅವಳೆ ಅದಕ್ಕೆ ಹೋಗ್ತಾ್ದೀನಿ ನಾನು
ಬಂತ ಅವಲ್ಲಿ ಅಲ್ಲಿಂದ ತಾರ ನಿ ಊರಿಂದ ಮತ್ತ್ ನೀವ್ ಊರಿಗೆ ಹೊರಟ್ಟ ಇದಿದ್ದೀರಾ ಈಗ ಬ್ಯಾಂಗ್ಳೂರ್ಗಲ್ವಾ
ಹಂಗರ್ಗೆ ಹೊರಟಿದ್ದೆ ಆ ಹಳಿಗ್ ರಜಾ ಇಐತಲ್ವಾ ನಮ್ಮ ಅಕ್ಕನ್ ಮಗ ಏನೋ ಬಾ ಊರಿಗ ಹೋಗೋಣ ಊರಿಗ ಹೋಗಣ ಈತಿನ ಮಾತಾಡ್ಕೊ ಬರೋಣ ಅಂತ ಇದಾನಂತೆ ಅದಕ್ಕೆ ನಾನು ಊರಿಗೆ ಹೊರಟಿದ್ದೆ ಅನ್ಲ ಅದಕ್ಕೆ ನಾನ್ ನಮ್ಮ ಅಪ್ಪಾಜಿ ಫೋನ್ ಮಾಡ್ದ ಕಣ್ರಿ ಹಿಗೆ ಅಂತ
ಹ
ಹ್ಮ್ ಅದಕ್ಕೆ ಅವರು ಬಾತ್ಲಗೆ ಅಂದ್ರು
ಹ್ಮ ಸರಿ ಹ ನೀ ಹ ಮನೆಯವರು ಬರ್ಲಾ ಅಂತೇ ನಿಲ್ಲೇನ್ ಮಾಡ
ಹ್ಮ್ ಅದೇ
ಅದ
ಮತ್ತೆ ಹೇಳುವ
ಏನಲ್ಲ ನೀವೇನ್ ಅಡ್ಗೆ ಮಾಡಿದ್ವಿ ಹ್ಮ
ನ್ರಿ ಅದೇ ಹೇಳುದ್ನಲ್ಲ
ಏನು ಹೇಳ್ಲ ಇಿಲ್ಲವಾ ನೀೇ ಅ ಚಿಕನ್ ತಿಕನ್ ತಿನ್ಕೊ ಮನ ಕತ್ತೀರಾ ರೈಸ ಹ್ಮ್ ಹ್ಮ್ ಚಿಕನ್ ಟಕ್ಕನ್ ಗ್ರೇವಿ ಇದರಲ್ಲ ಅಲ್ವಾ ಚಿಕನ್ ಟಕ್ಕ ಮಾಲ ಹ್ಮ್
ಹ್ಮ್
ಸರಿ ಸರಿ
ಹ್ಮ ಮಾಡ ಹ್ಮ್ ಸರಿ ಆಯ್ತ ಹೊಡಿ ಊಟಕ್ಕ ಹಾಕ ಕೊಟ್ಬಿಟ್ಟಿ ಮಾಡ್ತೀನ್ ಬಿಿಡಿ ಹ್ಮ್ ಇಡನೆ
ಹ್ಮ
ಮುನ್ಕೋುವ